ನಮ ದೋಸ್ತ್ ಒಬ್ಬೋನ ಪಂಪಣ ಜ್ಯೋತಿ ಹರಿರಮ ವೆಂಕಟರಮಣ ರವಿತೇಜ
ಏ ಅಟ್ಟ ಧೋಡದದ ರ ಏನ್
ಅದು ನ ಈ ತಪಸ್ ಮಾಡಿ ಪಡ್ದಾರಂತ ಅವ್ನಿಗೆ
ಯಾವುರ್ ಅವಂದು
ಅವಂದು ದೇವದುರ್ಗ ದೇವ್ದುರ್ಗ ಅಂತ ಆವಂದ್ ಊರು
ದೇವ್ದುರ್ಗ
ನನ್ ಬುಗ್ ಸಕ್ರೆ
ಅವ್ರ್ ಅವ್ರ್ ಪಪ್ಪ ಇದಾರತ್ಲ ಅವ್ರ್ ಅವ್ರ್ ಪಪ ಹೆಡ್ ಮಾಸ್ರ್ ಅಕ್ಷರಾರಥನ ಕೇಳಳ್ಪಟ್ಟಿನಿ
ಹಾ ಅವ್ರ್ ಪ ಇದು ಸರ್ಕಾರಿ ಶಾಲೆಯ ಇದು ಹೆಡ್ ಮಾಸ್ಟ್
ಹ್ಮ್ ಹೆಡ್ ಮಾಸ್ಟರ್ ಹಂಗೆ ಇದು ಐ ಎ ಎಸ್ ಆಫೀಸರ್ ಅರ್ತವ್ರ ಪಪ್ಪ ಹಂಗೆ
ಅವ್ರ ಪಪ್ಪ ಇ ಇದು ಜಿಲ್ಲಾಧಿಕ
ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಅವ್ರ್ ಪ ಉಪ್ ಜಿಲ್ಲಾಧಿಕಾರಿ ಪುಲ್
ಹಾ ಎಲ್ಲಿ ಯಾ ಯಲ್ಲಿದ ಚಿದ ಎಚ್ಚರ ದೇವ್ರ್ಗಾರಗರ
ಹ್ಮ್ ಹ್ಮ್ ಹೆಂಗೆ ಅದು ರಾಯಚೂರು ಅಂಡ್ರದ ಬರ್ತದ ಅ ರು ದೇವದುೂಗರ್ಕ್ಕೆ ಹೆಡ್ದರು ಮುಖ್ಯಸ್ಥರು ಮುಖ್ಯಸ್ಥರು ದೇವದುರ್ಗದ ಮುಖ್ಯಸ್ಥರು ಮತ್ತ ಇದು ನಿಮ್ಮ ಸಹಪಾಠಿಗಳ್ ಹೆಂಗಾರ
ಅಮ್ಮ ಸಹಪಾಠಿ ನಾವು ಬಿ ಎಸ್ ಸಿ ಎಗ್ರಿ ಫಸ್ಟ್ ಇಯರ್ ಇಲ್ಲಿ ಭೀಮ್ರಾಯ ಗುಡಿಯಲ್ಲಿ ನಮ್ಮ ಸಾಪಾಟಿ ನಾವು ವಿ ಬಿ ವಿಗ ವಿ ಕ್ಲಾಸ್ ದೊರಿದ್ದೀವಿ
ಹ ಬಿ ವಿಭಾಗದವರು ಇದಿ
ಹ್ಮ್ ನಂಬಲ್ಲಿ ಪ್ರಣೀತ್ ಕಚಾಪುರ್ ತಾಲಕ ಅಫಜಲ್ಪುರ
ಹ ಇದು ಅವ್ರ ಅವ್ರ ಹೆಸರ್ ಗುಲಾಬ್ ಜಾಮೂನ್ ಅತ್ಲ ಕರಿ ಕರಿ ಗುಲಾಬ್ ಜಾಮೂನ್ ಎಲ್ಲರೂ ಕ ಎಲ್ಲರ ಕರಲ್ಲ ರಾಜುಗೂಡತ್ ಹೋಗಬೋದ ನಾವ್ ಆಟ್ ಕರಿ ತನ್
ಸ್ವಲ್ಪ ಹ ಅವ್ರವ್ರ ಪ್ರೀತಿ ಏನರ ಅಸ್ತಾರ ಮತ್ ಇನ್ನೊಬ್ಬ ನಮ್ ಕಾಕಾನಪ್ ಪ್ರಜ್ವಲ್ ದಡಿ ಪಟ್
ಪ್ರಜ್ವಲ್ ದಾಡಿ ಫರ್ಟಿ ಸಿಕ್ಸ್ ರಾವನ್್ ಕಿಂಗ್ಡಮ್ ಹ್ಮ್ ಉಂಡಾಡಿ ಉಂಡಾಡಿ
ತಿಂತ ಗುಂಡಾಡಿ ಅಂತಿರ್ತಾರೆ ಗುಂಡಾಪ್ಪ
ಹ್ಮ್ ಅವ್ರದೇನ್ ಹೆಚ್ಚಪ್ಪ ಸುಮ್ನೆ ನಾವ್ ಮಾತಾಡೋಂದ ಸರಿ ಆ ಕಡೆ ಅವ್ರದೇನ್ ಮಾತಾಡ್ದ ಅವ್ನುೂ ಅವ್ರ ಹೇಳ್ಕೋದ ಕುೂತ್ರ ಕಂಡ ಬಿಟ್ಟದ ಬೇಡ ಮತ್ತ ಹಾ ಅದಲ್ ಬಿಡು ಮಳಿ ಮಳಿ ಬೆಳಿ ಹೆಂಗ್ ಮಾಡದು
ಮಳಿ ನಿನ್ನೆ ನಿಂದ ರಾತ್ರಿ ಫುಲ್ ಫುಲ್ ಬಂದಿದೆ
ಹ್ಮ್ ಅಲ್ಲಿ ನಿಂಬಲ್ಲಿ ಇದು ಪ್ರಾಣಿಗಳು ಬಾರಲ್ಲ ಪ್ರಾಣಿಗಳು ಪಕ್ಷಿಗಳು ಹ್ಮ್ ಎಲ್ಲ ವೆರೈಟಿ ಮತ್ತ ನಿಮ್ ಇ ನಿಮ್ಮ ಅ ಬಬಗುಡಿ ಲ ಶಾಪುರ್ ಕೆ ಕಿೋಮೀಟರಾ
ಹ ಐದತ್ ಐದ ಒ ಎರ ಮೂತ್ ಕಿಲೋಮೀಟರ್
ಹಾ ಆ ಶಾಪು ಗುಡ್ಡಬತ್ ಶಾಪ ಹತ್ತರ್ ಗುಡ್ಡ
ಕಾಪೂರ್ ಗುಡ್ಡಾ ಫೇಮಸ್
ಹ್ಮ್ ಹಂಗಗೆ ನಿಮ್ ಕಾಲೇಜ್ ಗೂ ಶಾಪರ್ ಗುಡ್ಡ ಬರ್ತಲಾ
ಹಾ ಅದು ಅದನು ಅಲ್ಲಿಂದ ಬರ್ತ ಗುಡ್ ನಿಂತೆ ಬರ್ತ
ಹ್ಮ್ ಮತ್ತ ಮತ್ತೆ ಆಲ್ಲಾ ಈ ಈ ಸತಿ ಹೋಗಬೇಕ ಅಂತೀ ಟೂರ್ ಮಾಡಬೇಕು ಅತ್ತನಿ ಎಲ್ಲಾ ಕಡೆ ಓಡಾಡ್ಬೇಕಕ್ನತ್ತೇತಿ
ಅದೇ ಇದು ಹೆಜ ವರ್ಲ್ಡ್ ಟೂರ್ ಇಂಡಾ ಟೂರಾ
ಎಲ್ಲೋ ಇಂಡರ್ಟೋರ್ಲ್ಲಿ ನಿ ಕರ್ನಾಟಕ ನಟಕದ ಸುಮ್ ಎಲ್ಲರೂ ಹೋಗಿ ಬರ್ಬೇಕು ನಾವು ತೋ ಹ್ ಬರ್ತು ರೊಕ್ಕ ಒಂದಿಡ್ ಚಮಾತ್ತು ಹ್ಮ್ ರಜಾ ಸಿಕ್ಕ ಹೋಗ್ಬಬೇಕು ಕ ರಕಣು ಜಮಾಸಲ ಹತನಿ
ಹ ಹಣ ಒಂದು ಜಮಿಸ್ಬೇಕೇನು
ಹ್ಮ್ ಹಣ ಹಣ ಜಮಸುವುದು ಅಂದ್ರೆ ಗೋತು
ಹ್ಮ್ ಹ್ಮ್ ಎಲ್ಲಿನ್ ಹ
ಯಾರ ಏನು
ಎಲ್ಲಿ ಪ್ಲಾನ್ ಎಲ್ಲ ಹಾಕಿದೆ
ಪ್ಲಾನ್ ಆ ಕಡೆ ಇದು ಸೌತ್ ಕರ್ನಾಟಕ ದಕ್ಷಿಣ ಕರ್ನಾಟಕ ಹ್ಮ್ ಅಲ್ಲಿ ಹೋಗಬೇಕು ಕರ್ನಾಟಕ ಕರ್ನಾಟಕ ಅಂದ್ರೆ ಹೆಮ್ಮೆ ನೋಣಮ್ಮ ಅಂದ್ರೆ ಹೋಲ್ ಬಿಡು ಮತ್ತೆ
ಏನಿಲ್ಲ
ಹ್ಮ ಸ್ಟಡೀಸ್ ಹಗೆ ನಡದ ಪುಲ್ ಸರ್ ಸರ್ ಅಂತ ಬಾಳದ ಅದರಪ್ಪ ಮನುಷ್ಯ ಮನುಷಃ ಹೇಳಪ್ಲಲ್ಲ ಏನು ಹೇಳಪ್ಲಲ್ಲ ಹ್ಮ್ ಈಗೂ ಇಷ್ಟ
ಹ್ಮ್
ಹ್ಮ್ ಮತ್ತೆ ಪಂಪನ ಜ್ಯೋತಿ ಭೈ ಬಂದಿ
ಹ್ಮ್ ಪಂಪನ ಜೊತಿದಿ
ವೆಂಕಟರಮಣ ಹರಿ ವೆಂಕಟರಮಣ ವೆಂಕಟ ತೇಜ
ಹ್ಮ್
ಅಪ ಜಿಲ್ಲಾಧಿಕಾರಿ ಅವರ
ಹ್ಮ್ ಹ್ಮ್
ಹ ಹಾ ಜವದರ್ಗ ದು ಜಿಲ್ಲಾಧಿಕಾರಿ
ಹ್ಮ್ ಹ ಹ್ಮ ಹ್ಮ ಆತ್ ಆಯ್ತ್ ನಮಾಜ್ ಬಿಡ್ತ ಪಲ್ಲ ನಾಮಾಜ
ಅದು ಮಾತಾಡ್ಬಡೋದು ಅವೆಲ್ಲಾ ಮಾತಾಡ್ಬಡ್ದುದು ಅ
ಮತ್ತ ನೇಚರ್ ಬಾಳ ನೇಚರ್ ಾರ ನಿಮ ಕಡೆ
ಮತ್ತ ನೀ ನೇಚರ್ ಏನು ನೇಚರ್ ಹೇಳಪ್ಲಲ್ಲ ಪುಲ್ ಗಾಳಿ ಬಿಸಿಲ ನೀರ ಮಳಿ ಇಲ್ಲಿ ನೀರಿನ ಸಮಸ್ಯೆ ಎಲ್ ನೋಡು ಬರೀ ನೀರ್ ಮೇಲೆ ಇತ್ನಾಲ್ಕು ದಸ್ ನೀರು ತಣ್ಣ ನೀರ ಬ ಬ ನೀರ ಬಿಸ ನೀೀರ ಬಂದ್ ಮಾಡ್ಯಾರ ನಮಗ್ ಹುಡುಗೂರು ಹುಡುಗರು ಹುಚ್ ಹುಚ್ ಮಾಡ್ತವ ಪೂರಾ ಹ್ಮ್ ಆ ನಳ ಹೊಡದಾರ ನಳ ಹೊಡೆ್ದ ಅ ನೀರೇ ಬಂದ್ ಮಾಡಾರ ಪೂರಾ
ಹ್ಮ ನ ರೈಗಿಂಗ್ ಆಂಟಿ ರೈಗಿಂಗ್
ರ್ಯಂಗ ಏನ್ ಇಲ್ಲಿ ಇಲ್ಲಿ ಅಟ್ಟನೆಲ್ಲ ಎಲ್ಲಾ ಬ್ಯಾನ್ ಮಾಡ್ರ ಈಸತಿ ಎಲ್ಲದುೂ ಮೇ ಇದು ಮೇನ್ ಕ್ಯಾಂಪಸ್ದಾಗಟ್ಟೆ ಅದು
ಈ ಸಲ ಬಿ ಎಸ್ ಸಿ ಆಗಿರಿ ಎಲ್ಲರಿಗ ಎಲ್ಲರಿಗ ರರಿ ಎಕ್ಸಾಮ್ ಇತ್ತು ನಿಮ್ಗ ಅಲ್ಲಟ್ಟೆ ಮಾಡ್ರ
ಈ ವರ್ಷ ಈ ವರ್ಷ ಅಲ್ಲಿ ಬರೀ ಇದು ಯಾವ್ದಪ್ಪಾ ಅದ ಒಂದೇ ಒಂದೇ ಅ ಯಾವ್ದೋ ಅದು ನೆನ್ ಬರ್ಲ ನನಗ ಅಲ್ಲಿ ಅಟ್ಟೆ ಮಾಡ್ಯಾರಟ್ಟ
ಅಲ್ಲೇ ಮಾಡ್ರ ಈ ಮತ್ ಈ ಸೀಟ್ ಚಾೋ ಏನ ಕೌನ್ಲಿಂಗ್ ಚಲೋತ್ತು
ಹ್ಮ್ ಕಮ್ಸ ಚಲೋ ಇಡೀ ಜಲ್ದಿ ಮಾಡ್ರ ನಮಗಂ ಸೆಪ್ಟಂಬರ್ ಕಂಡಪಡಿ ದಧಡಿಸಿದ್ರೋದು
ಸೆಪ್ಟ ಅಕ್ಟೋಬರ್ ಇಪ್ಪತ್ತ ಳಗೆ ಜನಗರಿ
ಅಂದ್ರರು ಈ ಸತಿ ಈ ಸತಿ ಜಲ್ಲಿ ಬರ್ತ ಹ್ಮ್ ಹುಡುಗರು ಜಲ್ದಿ ಬರ್ತಾರಲ್ರು ಹ್ಮ್ ಈ ಬಾ ಇರ್ತ ಹಂಗೆ ನೀ ಇದು ನೀಟ್ ಎಕ್ಸಾಮ್ ನ್ಯಾಷನಲ್ ಲೆವೆಲ್ ಅದು ಮತ್ ತರಿ ಎಕ್ಸಾಮ್ ನೀಡಡದು ಒಂದು ನೋಡ
ಯ್ದ ಮಾತ್ ತದು ಲೇಟ್ ಆಗ್ತ ಈ ಪೂಾ ದು ಅದ್ರಂತ ಬರಲಿಲ್ಲ ಮಂದಿ
ಅದ್ರಂತ ಏನ್ ಬರಲ್ಲಾ ಬಿ ಎಸ್ ಸಿ ಆಗ್ರಗ್ ಬರ್ಲ ಅ ಬರೀ ಡಾಕ್ಟರ್ ಇಂಜಿನಿಯರ್ ಇಂಜಿನಿಯರ್ ಬರ್ಲಲೆ ಬೇಕಾ ಇಂಜಿನಿಯರ್ ಅ ಆ ಕಡೆ ಬರೀ ಅದು ಡಾಕ್ಟರ್ ಆಯುರ್ವೇದಿಕ್ ಆಯುರ್ವೇದಕ್ ಬಿ ಫಾರ್ಮ್ ಸಿ ಪಾರ್ಮೆಸಿ ಹ ಇದು ವೈದ್ಯಕ ವೈದ್ಯರು ಯಾರತಾರ ನೋಡು ಅವ್ರ ಅಟ್ಟೆಂಡ್ ನೀಟ್ ಎಕ್ಸಾಮ್ ಉಳ್ಕಿದ್ದವ್ರ ಎಲ್ಲಾ ಇದು ಸ ಸೀಟಿ ಇಂಜಿನಿಯ ಇದು ಇಂಜಿನಿಯರಿಂಗ್ ಮತ್ತೀವು ಅವ್ರಟ್ಟೆ ಇಲ್ಲಿ ಬರ್ತಾರ ಮತ್ತೆ ಮತ್ತೇ ಮತ್ತೇನ್ ಹೇಳು ಆರಾಮ ಅದೇಿಲ್ಲ ಹ್ಮ್ ಜ ಜನ ಆಡದ ಚಲೋ ಏ ರಾಯಚೂರಿ ಏನ್ಲ್ಪಾ ಬರೀ ಇಲ್ಲಿ ರ್ಯಾಗಿಂಗ್ ಮಾಡ್ ತರ್
ಹ್ಮ್ ಹ್ಮ್ ಹ್ಮ್ ಹ
ಮತ್ತೇನ್ ಮಾಡಪ್ಲಿಲ್ಲಾ ಏನ್ ಹೂ ಅನ್ಬೇಕು ಹೋಗ್ಬೇಕು ಆಟೆ
ಹಾ್ ಹಾ ಮತ್ತ ಈಗ ಮುಂದೆ ಹೆಂಗ ನಾಕು ವರ್ಷಗಳೇ ಡಿಗ್ರಿ ಹಗಣ ಏನು ಚಲ್ಲ
ಾಗ ಏನಲ್ಲ ಇದು ಸ್ವಂತದೇ ಆದ ಬಿಸ್ನೆಸ್ ಮಾಡ್ಬೇಕಕ್ ಮಾಡತೇನ್
ಸ್ವಂತದ ಬಿಸ್ಿನೆಸ್
ಹ್ಮ್ ಬಿಸ್ನೆಸ್ ಮಾಡ್ಬೇಕತ್ ಹೇಳಿನಿ ನೋಡ್ಬೇಕು ಆಯ್ತ್ರ ಆಯ್ತು ಇಲ್ಲ ಅಂದ್ರೆ ಬಿಟ್ಟಬಿಡ್ಬ ಎಲ್ಲಾರ ಏನ್ರ ಮಾಡುದು ಇಲ್ಲಾಂದ್ರ ಬ ಲ್ಲ ಹಲ್ಲ ಮಲ್ಲ ಮ ನೋಡ್ಕೊತ ಹೋಗೋುದಾ ಅಟೇ
ಅಷ್ಟೆ ಮಾಡ್ರೆ ನಡಿತು ಹ್ಮ್ ಹ್ಮ ಮತ್ತೆ ಎಲ್ಲಾ ಆರಾಮಾರ ಮನ ಆಾಗಲ್ಲ
ಹ್ಮ್ ಆರಾಮ್ ಇದರ ನಮ್ಮವರ ನಿಮ್ ಮನ್ಯಾಗ
ಹ ಮನ್ಯಾಗ ಆರಾಮದ
ಹ್ಮ್ ಏನಪ್ಪಾ ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದಾವ್. ಹಾ
ಊಟ ವೋಟ್ರೈಡಿ ತಗ್ಸಿ
ವೋಟರ್ ಐಡಿ ಇಲ್ಲೋಪ ತಗಸ್ಬೇಕದು.
ಹ್ಮ್ ಹ್ಮ್ ಹ್ಮ್ ಈಗ ಎರಡ್ ಸಾವಿರ ಇಪ್ಪತ್ತೆಂಟಕ ಏನು ಎಲೆಕ್ಷನ್ ಅವ ಏನು
ಹಾ ಎಲೆಕ್ಷನ್ ಬಗ್ಗೆ ಎಲೆಕ್ಷನ್ ಬಗ್ಗೆ ಏನ್ ಮಾತಾಡಬೇಡಪ್ಪಾ ನಮ್ಗ ನಮ್ಗ ಗೊತ್ತಿಲ್ಲ ಬಿಟ್ಟೆಲ್ಲ ಸುಮ್ಮನೆ ಎದ್ಕ್ ಮಾತಾಡ್ತವಲ್ಲ ಎಲೆಕ್ಷನ್ ತಗೊಂಡ್ ಏನ್ ಮಾಡುದು ಇದು ಬಟ್ಟಿ ಆಯ್ತು ಬಟ್ಟಿ ಹೋಗದಿ ನಿಂದ ಬಟ್ಟಿ ನ ಕ್ಯಾಂಪ್ಲೇಸ್ ಬಂದ್ಮೇಲೆ ಬಟ್ಟಿ ಹೋಗೋದೇನ್ಪಾ
ಹ್ಮ್ ಹ್ಮ್ ಹ್ಮ್
ಮತ್ತಿದು ಗು ಇದು ಬಿಲ್ಡಿ ಇದು ಏನಂದು ದೊಡ್ ದೊಡ್ಡ ಬಿಲ್ಡಿಂಗ್ ಕಟ್ಟರು ರಾಯಚೂರ್ದಾಗ
ಹ್ಮ ಇಲ್ಲಿ ಕಾಲಾ ಜಾಮೂನ್ ರೆಡಿ ಕಾಲಾ ಜಾಮೂನ್ ರೆಡಿಯಾಗಿ ಎಲ್ಲಿಘೊಂಟವ್
ಎಲ್ಲಿ ಕಾಲಗ ಯಾವವ ಹ್ಮ ಹುಟ್ಟಿದಬ್ಬ ಮಾಡ ಮಾಡ್ ಏನ ಹೇಳಪ್ಲ ಎಲ್ಲ ಕಾಲೇಜ್ ಅಮ್ಮನ್ ಸರಿ ಕಾಲಾ ಜಾಮುನ ಅವ್ರಲ್ಲ ಅತ್ ಮತ್ತೆ ಮಾತ್ತೆ ತಗಿಬಡದ ಅವ್ರು
ಭಾಳ ಒಂದ್ರ ಬ
ಹ ಬಿಲ್ಡಿಂಗ್ ಬಾಳ ಬಿಲ್ಡಿಂಗ್ ಡಿಮಾರ್ಟ
ಚರು
ರಾಯಚೂರ್ ರಿಮ್ಸ್ ಏನು ಅದೇನ್ ಗೊತ್ತಿಲ್ಪಾ ಆತಿರ್ಬೇಕಕ್ ಅದು ಇದು ಇಲ್ಲೊಂದು ಇದ್ಯೋತ ರಾತ್ ರತ್ನ ಪಕ್ಷಿಯತ ರತ್ನ ಪಕ್ಷಿ
ಅನ ಪಕ್ಷಿ ಹಾ ಈಗ ಬಟರ್ಫ್ಲೈ ಸಿಕ್ತವೆ ನಿಂಬಲ್ಲಿ ಬಾಳ
ಇತ್ ಬಾಷ್ ಇತೋವ್ ಪಾತ್ರೆಗಿತ್ತ ಹ್ಮ್ ಮತ್ತ ಕಾಗಿ ಹ್ಮ ಕಾಗಿ ಮ ಮತ್ತ ಪಾರಿವಾಳ ಮತ್ತ
ತಿ ಮತ್ತೆ ಜರಳಿ ಹಿಡ್ಕೊಂಬ ಅಂತಾರ
ಹ್ಮ್ ಇದು ಅದೆಲ್ ನಿಮಗ ಅದು ಇದು ವಿಷಯ ಅದೆಲ್ಲ ನಿಮ್ಗ
ಹ್ಮ್
ಹ್ಮ್ ಮತ್ ಏನ್ ಹೇಳಪ್ಪ ಪಾತ್ರೆಗಿ ಇಡಿ ಇ ನಮಗೂ ಇಡಿ ನಮಗೂ ಇಡಡಿ ಅಂದಾರ. ನಮ್ಗ ಗಿಡಿ ಅಂದರ ಇದು ಇದು ಬೈ ಈ ಕಾಲೇಜ್ ಜಾಯಿನ್ ಇದು ಬರೋಣ ಏನೇನ್ ಮಾಡ್ರಿ ನೀವ್ ಹೇಳ್ರಿ ಸ್ವಲ್ಪದು
ನಾವ್ ನೋಡ್ಪ ಎಲ್ಲಾ ಹದಿನೈದು ದಿನ ದೀಕ್ಷ ಆರಂಭ ಇಯ್ತು
ಹಾ.
ಹದಿನೈದು ದಿನ ದೀಕ್ಷಾ ಆರಂಭ ಆಗೋಣ ಒಂದ್ ಹತ್ತು ಕೋರ್ಸ್.
ನಮ್ದು ಸೇಮ್ ನಮ್ದು ಸೇಮ್ಗಲ್ಲ ನೋಡಿ ಹೀಗೆ ದೀಕ್ಷಾರಂಭನಿ
ಹಾ ಆಮೇಲೆ ಸಸ್ಯ ಇದು ಸ ಇದು ಹತ್ತು ಸಬ್ಜೆಕ್ಟ್ ಳ್ ಕೊಟ್ರ
ಹತ್ ಸಬ್ಜೆಕ್ಟ್ ಹಾ ಹೂ ವಿಷಯ ಹತ್
ಹ್ಮ ಆಗ್ರ ನಮಿ ಅಂತ
ಹ್ಮ್
ಹಾಗ್ರನಮಿ ಅಂತ ಮಣ್ಣಿನ ಸೈಲ್ ಸೈನ್ಸ್ ಅಂತ ಹ ಮತ್ತ ಇ ಇದ್ ಯ ಇಯ ಫಾರ್ಮಿಂಗ್ ಬೇಸ್ಡ್ ಲೈವ್ಲಿಡ್ ಸಿಸ್ಟಮ್ ಅತ್ತ
ಹ್ಮ್ ಈಗ ಬಾಳ ದಪ್ಪ ಸಬ್ಜೆಕ್ಟ್
ಹ್ಮ ಭಾಳ್ ಭಾಳ ಇತ್ತು ಮತ್ತ ಮತ್ತೆ ಯಾವದು ಹೌದು ಮತ್ತ ಕ್ರಾಪ್ ಪ್ರೊಡಕ್ಷನ್ ಬಾಳ ಬೈದತ್ತು ಕಾಂಗೆಸ್ವರ ಒಬ್ಬರು ಬೈದಿತ್ತು ಭಾಳ ಭಾಳ ಭಾಳ ಕಷ್ಟ ಕೊಟ್ರ ನಮ್ ಮುಗಿಸಲಕ್ ನ್
ಹ್ಮ್ ಇದು ಇದು ಕೊಯರಿಲ್ ಹೊಲಕ್ ತಿರುಗಾಡಕ್ ಹೊಲಕ್
ಸಾಲ್ ಕೊಟ್ರ ಮಗ ನಾವೇ ಹ್ಮ ತೊಗರಿ ಬಿಡ್ತೀವಿ ತೊಗರಿ ಕ ಕಡ್ಲಿ
ಕಡ್ಲಿ ನಮ್ಮಲ್ಲೂ ಶ ಎಮ್ ನೋ ಹಿಂಗೆ ಹಿಂಗೆ ಬಿದಸರ್
ಮೆತ್ ಕತೆೇನೆ ನಾವೇ ಬಿತ್ಬೇಕು ನಾವೇ ಸದಿ ತೆಗಿಬೇಕು
ಹ್ಮ್
ನಾವೇ ಇದು ಬ್ಯ ಎಣ್ಣೆ ಹೊಡಿಬೇಕು ಹ
ಎಲ್ಲಾ ನೀವ್ ಮಾಡ್ಬೇಕಲ್ಲ ಎಲ್ಲಾ ಕಲ
ಹ್ಮ್ ಎಲ್ಲ ಒಟ್ ಎಲ್ಲಾ ನಮ್ಗ ಮತ್ತ ಮ ಏಳಾವರಿ ನಮ್ ಕೊಡಲ್ಲಟ್ಟೆ
ಹ್ಮ್ ಆಯ್ತಾಯ್ತು ಆರಾಮದಲ್ಲ
ಹ್ಮ್ ಊಟ ಸರಿಯಾಗದಲ್ಲ ಅಷ್ಟ
ಹ್ಮ್ ಅದೇ ಈಗ ಹೋಗಬಕ್ ನೋಡ್ರ ಊಟ ಹೋಗ್ಕ್ ಆಯ್ತು ಆಮೆ ಊಟ ಮಾಡ್ ಬಂದ ತಿಂತೇನಾ
ಆಯ್ತಾಯ್ತುತು ಹ್ಮ್
ಹು ಹೂ